ಹಲೋ
ಹೇಳಪ್ಪ
ಹ ನಷ್ಟ ಆಯ್ತಾ
ನಷ್ಟ ಅಲ್ಲ ಬೆಳಗ್ಗೆ ಊಟ ಮಾಡಿನಿ ನೀನು
ನಷ್ಟ ಆಯ್ತು ಜಸ್ಟ್
ಹ್ಮ್
ಹ್ಮ್ ಹೋಗ್ರಣ್ಣೆ ಇತ್ತು ಹಾಸ್ಟೆಲ್ ಅಲ್ಲಿ
ಹ್ಮ್ ಹ್ಮ್
ಇವತ್ತು ಏನು ಬೆಳಗ್ಗೆನೆ ಊಟ ಮಾಡಿಬಿಟ್ರಿ
ಹ್ಮ್ ಹಸವು ಆಯ್ತಲ್ಲ ಉಣ್ಬಿಟ್ಟ ಬೆಳಗ್ಗೆ ಒಂಬತ್ತು ಗಂಟೆಗೆ ಹಂಗ ಉಂಡೆ
ಹೌದಾ ಮನೇೆಯಲ್ಲಿ ಇದ್ರೆನೆ ಹಂಗೆ ಒಂಬತ್ ಗಂಟೆ ಆಯ್ತಂದ್ರೆ ಹಸುವು ಹಾಗಿ ಬಿಡುತ್ತೆ
ಹ್ಮ್
ಇಲ್ಲಿ ಹಾಸ್ಟೆಲ್ ಒಳಗಿದ್ರ ಅಂದ್ರ ಮುಗಿತ್ತು
ಮನೆಗ್ ಏನಾದ ನಮ್ ಜಲ್ದಿನಾ
ಹೌದಾ ಇಲ್ಲಿ ಏನಪ್ಪ ನಾ ಹತ್ತು ಗಂಟೆ ದನ ಆದ್ರೂ ನಷ್ಟ ಮಾಡ್ಲಿಕ್ಕಾನ ಇಡಿತದ ಇಲ್ಲಿ ಮನೇಲ್ಲ ಇದ್ರು ಮುಗಿತತ್ತು ಮುಖ ತಗೋಡ್ಬಿಟ್ಟು ಸಾಯ್ ಬಿಡುತೆ ನಮಗೆ ಅಂತೂ
ಹ್ಮ ಅದ್ಕ ಟೀ ಅದ ಏನ ಕುಡಿತೀವಿ ಆದ್ರೆ ಕಡಿಮೆ ಅಲ್ಲಿ
ಹ್ಮ್ ಏನ್ರಾ ಹೇಳಿದ್ರ ಹೊರ್ಗಡೆ
ಮನೆಗಿನ
ನಿನ ಫ್ರೆಂಡ್ ಕಾಲ್ ಮಾಡಿದ್ರಪ್ಪ ಒಳ್ಳೆ ಮಾಡಿದ್ರೆ ಬಿಜಿ ಬರ್ತ್ತದ ಅವ್ರಗೆ
ಯಾರ್ ಜೊತೆ ಮಾತಾಡ ನ ನಾನ್ ಆಯ್ತ ಕು ಫೋನ್ ಏತವಲ್ಲ ಯಾರ್ ಜತೆ ಮಾತಾಡಕಂತ
ಅದೇ ನಾನು ಬೇರೆ ಕಡೆ ಅದೆ ಮಾತಾಡ್ತಾ ಇದ್ದೆ ಬೇರೆ ಕಡೆ ನಾನು
ಹ್ಮ್
ಅವಾಗ ಕಾಲ್ ಮಾಡ್ದ ನಾನು ಮೆಸೇಜ್ ಆಗಿದೆ ಆಮೇನ್ ಮಾಡ್ದೇನೆ ಅಂತೇಳಿ ಆಯ್ತ್ ಕಾಲು ಕಟ್ಟದ್ಮೇಲೆ ಮಾಡಿದ್ರೆ ಬಿಜಿ ಬರ್ತ ಇದೆ
ಹೌದಾ ನ ನಾನ್ ಆಯ್ತಕಂದ ಫೋನ್ ಆತವಲ್ಲ
ಏನ್ ಬಿಜಿ ಬರಕತದನ
ಆ ಬಿಜಿ ಅತಬರಾಕ್ತದ
ಹ ಅ ಅಗಲ್ಲದಬ್ಬ
ಏನ ಸ್ಟಾಪ್ ಆಯ್ತಾ
ಹ್ಮ್ ಸ್ಟಾಪ್ ಆಯ್ತಲ್ಲಿಗೆ.
ಅಂದ್ರೆ ದೇವ್ರು ಅದೆಲ್ಲ ಏಂಗ ಮಾಡ್ತಾರೆ ಮತ್ತೆ.
ಬೇಗ ಅಂದ್ರೆ ಅಗ್ಗ ಹೋಗ್ಲಿಲ್ಲ ಅದ ಕ್ಯಾನ್ಸಲ್ ಆಯತು.
ಮತ್ತೇ ಯಾವತ್ತು ಕಾರ್ಯಾದು ಅದು.
ಇವತ್ತು ಹತಲ್ಲ ನಾಳೆ.
ಅಲ್ಲ ಕೊನೇ ದನ ಮಾಡ್ತರಾ.
ಹಾ ಮಾಡಬೇಕ ಕೊ.
ಹಾ ಹಾ.
ಲೈಟ್ ಇಲ್ಲಿ ಬಲ್ವಾ ನಮ್ಮ ಊರಾಗ್ ಲೈಟ್ ಇಲ್ಲ.
ಹ್ಮ್ ಬೆಳಗ್ ಇಯತ್ತುತಣ್ಣ ಲೈಟ್ ಇವಾಗ ಒಂದ್ ತಾಸ ಆಯ್ತು ಹೋಗಿ.
. ನಿಮ್ದ ನಮ್ಗೆ ಒಂದೇ ಸೇಮನಲ್ಲ ಇನ್ನು.
ಏನಪ್ಪ ಗೊತ್ತಿಲ್ಲ. ಮತ್ತೆ ಹಬ್ಬ ಆದ್ಮೇಲೆ ಹೋಗ್ಬೇಕಾ
ನಾಳೆ ಹೋದ್ತ ನ ಹಾಸ್ಟೆಲ್
ನಾಳೆ ಹಬ್ಬ ಅಲ್ವಾ.
ನಾಳೆ ಬೆಳಗ್ಗೆಂದ ಹಬ್ಬ ಆಗುತ್ತೆ.
ಬೆಳಗ್ ಏನ ಆಗತ್ತಾ.
ಬೆಳಿಗ್ಗೆ ಅಂದ್ರೆ ನಾವ್ ನಾಲ್ಕಕ್ ಗಂಟೆಗ ಆಗತ್ತೆ ನೋಡದ್ರ ನ ಅಕ್ಕ ಬಸಿ ಹೋಗ ಕಾರಾರ್ ದಸಗ.
ಹಾ ಹಾ.
ಎರಡರಲ್ಲಿ ಯಾವುದಾದರೂ ನೋಡ್ಬೇಕು.
ಹ್ಮ್ ಹ್ಮ್. ನೋಡನ್ ನಾನು ಆದ್ರೆ ಬೆಳಗ್ಗೆ ಎಷ್ಟೊತ್ತ ಹೋಗ್ತೇನ.
ಹ್ಮ್.
ಸಾಯಂಕಾಲ ಆಗುತ್ತ ಮಧ್ಯಾಹ್ನದಿಂದಷ್ಟ. ತಗೊಂಡ್ ನಮ್ಮೂಊರಲ್ಲಿ ಅದೇ ಹೆಜ್ಜೆ ಅದೆಲ್ಲ ಆಡ್ತಾರಲ್ಲ ಮ. ಜಾಣಿಂದ.
ಹ್ಮ್ ಹೆಜ್ಜೆ ಹಾಕ್ತಾರೆ ನೀವು
ಹ್ಮ್ ಹಾಕ್ತೀನಿ
ಹ್ಮ.
ಅದಕ್ಕೆ ಹೋಗಬೇಕು
ನಮ್ಗೆ ಹೆಜ್ಜನೆೇ ಬರಲ್ ಗುರು.
ಕಲಿಬೇಕಣ.
ಕಲಿಬೇಕು ಅಂದ್ರ ಏನ್ ಮಾಡ ತಿಂಗಗಳ ಅತಲ್ಲ.
ಹಾ,
ಕಲಿಬೇಕು ಅಂದ್ರೆ ಕಲಿಯಕ್ ಆಗ್ತಾ ಇಲ್ಲ.
ಹಾ ಹಾ ಇಂಟ್ರೆಸ್ಟ್ನ ಆಕಲ್ಲ ಅಡ್ಕೊ.
ಹ್ಮ,
ಹ. ಮತ್ತೇನ ಊಟ ಏನ್ ಮಾಡಿದ್ರೆ ಮನೇೆಯಲ್ಲಿ.
ಮನೆಲ್ಲಿ ಎಲ್ಲ ಊಟಾ. ಅಂದ್ರೆ ಯಾರು ಒ ಪಲ್ಯ ಮಾಡಿದ್ರು ಪಲ್ಯ ತಿಂದೆ. ಗೊತ್ತಿಲ್ಲ ಮತ್ತೆ ಅದ್ರಲ್ಲಿ ರೊಟ್ಟಿ ಮಾಡಿದ ರೊಟ್ಟಿದ್ದೀನಿ ಹಾ ಹ ಆಮಾಮ ಬಂದಿಲ್ಲ ಯಾಕ ನಿಮ್ದ ಮಾಮಾ ಭಾಷಾ ಕರ್ಕೊಂಡು ಹೋಗ್ನಿ ಅಡ್ರೆಸ್ ಮತ್ತೆನ್ ಅವರದು ಎಲ್ಲ ಗತ್ತಿ ಇರ್ಲಿಕ್ಕೆಲ್ಲ ನಾವು ಸಜ್ಜನ ಮಾಡ್ ಈಗ ನೀರ್ ತುಂಬಕ್ ಅಂದ್ರೆ ಹೆಂಗ ಮಾಡ್ಬೇಕ ಸಿಮೆಂಟ್ ಚೀಲ ಒಮ್ಮಿಗೆ ಏಳ ಗಂಟ ಚೀಲ ತಂದಾಕಿ ಕುಂತೀವಿ ಎಲ್ಲ ಸಲ್ಲ ಹಚ್ಚಿ ಬಿಟ್ಟಿವ ಐವತ್ ಚೀಲ್ದಾಗ ಈಗ ಹತ್ತು ಚೀಲ ಹೋಗಿರ್ ನವ ನಲ್ವತ್ತು ಚೀಲ ಇರ್ರವರು ಇಲ್ಲಿಂಗ ನೂರ್ ಮನಯಾಗ ಹಚ್ಚಿ ಬಂದ್ಬ ಬಿಟ್ಟಿಟ್ಟ ಹಾಗಾಗ ಾರ ಮಾಡರ್ತಾರೆ ನರೆ ಕಡೆ ಮಾತಾಡಕಂತಾರು ಅಲೋ
ಹಲೋ
ಹೆಲ್ಪ್
ಹರ
ಹೇಳ ಹೇಳಏಳ
ಅಲ್ಲ ಏನ ಹೇಳಕತ್ತಾರಲ್ಲ ಅಲ್ಲ ಯಾರು ಬಂದಾರ
ಹಾ ಇಲ್ಲ ನಮ್ಮ ಮಾಮ್ಮ ಬಂದ್ರು
ಹಾ ಹಾ ನೀವು ಮನೇಲಿ ಹಿಂದಿ ಮಾತಾಡಲ್ವಾ ಹೆಂಗ
ಏ ಮಾತಾಡ್ತಿೀ ಬ್ರೋ
ಹೌದಾ ಅದ್ರ ಕನ್ನಡ ಚೆನ್ನ ಮಾತಾಡ್ತರ ಬಿಡ್ರಿ
ಹ ಅಂದ್ರೆ ನಮ್ಮ ಮಾತೃ ಭಾಷೆ ಅಂದ್ರೆ ಹಿಂದಿ ಇದ್ರು ಕೂಡ ಅಂದ್ರೆ ಮನೆ ಪಕ್ಕದಲ್ಲಿ ಎಲ್ಲಾ ನಿಮ್ಮವ್ರಲ್ಲ
ಹಾ ಹಾ
ಅಂದ್ರೆ ಯಾರೋ ನಮ್ ರಿಲೇಷನ್ ಬಂದ್ರೆ ಯಾರು ನಮ್ ಸಂಬಂಧಿಕರೆಲ್ಲಿ ಬಂದಾಗ ಮಾತಾಡೋದ ಅಷ್ಟ ಹಿಂದಿ
ಅಂದ್ರೆ ಮನೆಯಲ್ಲ ಅಪ್ಪ ಅಮ್ಮ ಜೊತೆಗಿಂತ ಹಿಂದಿ ಮಾತಾಡ್ತಾರ ಕನ್ನಡನ
ಹ ಇಲ್ಲ ಕನ್ನಡನೇ
ಕನ್ನಡನ
ಹೂ
ಮತ್ತಏನಲ್ವಾ ಹಿಂದಿ ಮಾತಾಡುವ ಆತ ಅಂತ
ಏನಲ್ಲ ಹುಡುೂರ್ ಜೊತೆ ಅಷ್ಟೇ ನಮ್ ಕಾಕನ ಮಕ್ಳು ಸಣ್ಣ್ರ ಜೊತೆ ಹಿಂದಿ ಮಾತಾಡ್ತೆ ಮನೆ ನಾ್ ಕನ್ನಡನೇ ಎಲ್ರು
ಹ ಹಾ ಒ ಬಬ್ರ ಮಾತಾಡ ಅಂತ ಮನೇಲಿಿದ್ರು
ಇಲ್ಲೆಲ್ಲ ಎಲ್ಲ ಎಲ್ಲ ಎಲ್ರುೂ ಮಾಡ್ತಾರೆ ಅಂದ್ರೆ ಆ ತರ ಇದು ತರ ಇಲ್ಲ ಇಲ್ಲಿ ಇಲ್ಲಿ ಪ್ರಕೃತಿ ಆ ಮೇಲೆ ಬರ್ತದ ಆತರ
ಹೌದು ಎಲ್ಲಾ ಸುತ್ತಮುತ್ತ ನಿಮ್ಮವರ ಇದ್ರೆ ಹಿಂದಿ ಮಾತಾಡ್ತಿದ್ರಿ
ಹೇಳೇಳದಲ್ಲ ನಿಮ್ದೆ ಜೊತೆ
ಹಾ ಹಾ ಎಷ್ಟ್ ಮನೆ ತಣ್ಣ ನಿಮವು ಅಲ್ಲಿ.
ಅಯ್ ಇಲ್ಲಿ ಜಾಸ್ತಿ ಇದಾವ ನಮ್ದೇ ಒಂದು ಇನ್ನೂರು ಮನೆ ಇದೆ.
ಇನ್ನೋರಾ.
ಹಾ ಇನ್ನೂರು ಅಂದ್ರೆ ಅಲ್ಲೇ ಇಲ್ಲೊಂದು ಅಲ್ಲಲ್ಲಿ ಒಂದು ಅಲ್ಲೊಂದು ಒತ್ತಟೆ ಯಲ್ಲ
ಅದೇ ಅಲ್ಲಂದ ಇದ್ರು ಇನ್ನೂರ ಅದ ಅಲ್ಲ. ಅಲ್ಲ ಅಲ್ಲೊಂದ ಇಲ್ಲೊಂದ್ ಮನೆ ಇದರು ಎರಡುನೂರು ಮನೆ ಅದಾವ ನಿಮ್ಮವು.
ಹಾ ಎರಡ್ನೂರ್ ಒಂದ್ ವೊಟಿಂಗ್ ನಮ್ದೆ ಆಗ್ತದ ಒಂದ್ ಎಲೆಕ್ಷನ್ ಒಂದ್ ಎರಡ್ ಎಲೆಕ್ಷನ್ ಅಂತ್ರು
ಒಂದ್ ವಾರ್ಡ್ ನಿಮದ ಆಗ್ತಿರ್ಬೇಕು.
ಹೌದಾ.
ಹ್ಮ.
ನಮ್ಮೂರಲ್ಲಿ ಇರ್ಬೋದ ಏನೋ ಒಂದ್ ಮೂವತ್ ಮನೆ ಸಿಗ್ಬೋದು ಅಷ್ಟೆ.
ಹೌದಾ.
ಹಾ
ಹ್ಮ.
ಮತ್ತೆಣ ಹೊಲ್ ಕಡೆ ಹೋಗಿಲ್ಲ.
ಹೋಗಿದ್ದಪ್ಪ ಮಳೆ ಮೂರಕ್ಕೆ ಊರಗ್ ಬಂದ್ ಮಳೆ ಅಲ್ಲಿ ಬಂದಿಲ್ಲ ಹೊಲ್ದಲ್ಲಿ ಮಳೆ ಬಂದಿಲ್ಲ.
ಹೌದ
ಹಾಂ.
ಅಯ್ಯೋ ಅದೇ ನೋಡಿ ಮ ಅದೇ ತರ ಮಳೆ ಬರುತ್ತೆ ಯವಾಗಾದ್ರೂ.
ಹಾ ಏನ್ ಮಾಡತಮ್ಮ.
ಗೊಬ್ಬರಗೆ ಏನ್ ಹಾಕಿಲ್ವ.
ಇನ್ನು ಹಾಕಿಲ್ಲ ಹಾಕ್ಬೇಕು
ಹಾ
ಗೊಬ್ಬರ ವರಗಡೆ ಸಿಗಲ್ಲ ಅಲ್ಲ
ಏನ್ ಯೂರಿಯಾ ಸಿಗ್ತ ಅಲ್ಲ ಅಂತಂತಾರಪ್ಪಾ
ಅಲ್ಲ ಇವಾಗ ಇದ್ರಲ್ಲಿ ತಾವುಕಂತಲ್ಲ ಅದೇನು ರೈತ ಸಂಪರ್ಕ ಕೇಂದ್ರದಲ್ಲಿ.
ಹಾ
ಅಲ್ಲಿ ಗೊಬ್ಬರ ಸಿಕ್ತವಂತಲ್ಲ ಇವಾಗ.
ಹ್ಮ ಹಾಗ ಕೇಳ್ಬೇಕು.
ಹೌದ
ಹ್ಮ.
ಹ ಹ.
ನಿಮಲ್ಲಿ ಯಾವ್ದನ್ ಗೊರ್ ಸಿಬೇಕು ಅಂತಾನು
ಏನು ಅ ಅಷ್ಟು ಗೊತ್ತಿಲ್ಲ ಅಲ್ಲೇ ಹೋಗ್ಬೇಕು ನಾಳೆ ಗೊತ್ತಾಗುತ್ತೆ.
ಹಾ ಹಾ
ನಮ್ಮ ಹಬ್ಬಾನ ಹೇಳಿಲ್ಲ ಏನು ಆದ್ರೆ ಅವವಾಗ ಇನ್ನುೂ ಹೊಲ ಬಿತ್ತದು ಇನ್ನು ಇಷ್ಟೊ ದಿನ ರೆಟ್ಟಿಗೆ ಗೊಬ್ಬರ ತಂದ ಬಿಡ್ತದೆ ನಮ್ಮಬ್ಬ ಎಲ್ಲ ಒಮೆಜಾನ್ ಬಿಡ್ತಾರೆ ಒಂದ್ ವರ್ಷ. ಅಲ್ಲೆ ಒಂದಲ್ಲಲೆ ಇಡ್ತೀವಲ್ಲ ಗೊಬ್ಬ್ರಾನು.
ಹಾ
ಅದೇ ಒಂದ್ ಗಿಡ ಇದೆಲ್ಲಾ ಗಿಡ ಬಿುಡ್ಕ ಒಂದ್ ಕಲ್ದಾವ ದೊಡ್ಡ್ದು.
ಹಾ
ಅಲ್ಲೇ ಜೋಡಿಸಿಬಿಟ್ಟು ಮೇಲೆ ಒಂದ್ ಕವರ್ ಆಗ್ಬಿಡ್ತಿದ್ವಿ ಮಳೆ ಬಂದ್ರೂ ಏನ ಆಗ್ತಾ ಇರ್ಲಿಲ್ಲ
ಹಾ ಹಾ
ಹ್ಮ್ ಅದೇ ಮನೇೆಯಲ್ಲಿ ಏನ ವಾಯಿತಿರಲಿಲ್ ಮನೆ ಹೊಲ ದೂರ ಆಗತ್ತಲ್ಲ
ಹಾ
ಅದಕ್ಕೆ ಅಲ್ಲೆ ಇಟ್ ಬಿಡತ್ದಿವಿ ಮತ್ತೆ ನೀವ ಗೊಬ್ಬರ ಅದ್ ಏನ್ ಮಾಡ್ತೀರಿ
ಗೊಬ್ಬ್ರ ಇಲ್ಲಿ ಇದೆ ನಮ್ಮ್ ಊರಲ್ಲಿ ಅಂಗಡಿ ಇದೆ
ಊರಲ್ಲೇ ಅದೆಯ
ಹಾ
ಅಂದ್ರೆ ಬೇಕಾದಾಗ ಎಲ್ಲ ತೊಗೋತೀರಂತ ಆಯ್ತು
ಹಾ ಹಾ
ಹ್ಮ್ ಹ್ಮ್
ನಿಮ್ಮೂರಾಗಿಲ್ಲೇನು
ಹ್ಮ್ ಆದಣ್ಣ ಇವಾಗ ಇವಾಗ ಆಗ್ಯದ ಅಲ್ಲಿನು
ಹಾ
ಹ್ಮ್ ಅದ್ಕ ನಮ್ಮಪ್ಪ ಸುಮ್ಮನೆನಾವಾಗ ತೊಗೊಳೋದು ಅಂತ ಸ್ಟಾಕ್ ತಂದ್ಬಿಡ್ತಾರ ವಮ್ಮೆ
ಹ್ಮ
ಹ್ಮ ನಂದೇನ್ ಜಾಸ್ತಿ ಹೊಲಾ ಇಲ್ಲ ಅಲ್ಲ
ಹ್ಮ
ಅದೇ ಎರಡು ಎಕ್ರೆ ಅಲ್ಲ ಅದ್ಕ್ಕೆ ಇದು ಮಾಡ್ತಾರ ಅವರು
ಹ ಹ್ಮ
ಹ್ಮ ಮತ್ತೆನ್ ಮನೆಯಲ್ಲ ಇವತ್ತರೋದು ಮನೆಲ್ಲ ಇರದ ಅಂತ ಅಂದೆ ಮತ್ತ ಕ್ರಿಕೆಟ್ ಏನರ ಆಡ್ತೀರಾ
ಇಲ್ಲ ನಮ್ಮ ಹುಡುಗರು ಆಡ್ತಾರ ನಾನ್ ಆಡಲ್
ಏನ್ ಆಡಕ ಇಂಟ್ರೆಸ್ಟ್ಲ್ ಏನು
ಇಲ್ಲ ನಾನ್ ಆಡೋದಿಲ್ಲ ಆಡೇ ಇಲ್ಲ ನಾನ ಕ್ರಿಕೆಟ್ ಕಬಡ್ಡಿ ವಾಲಿಬಾಲ್ ಆಡ್ತೇನೀ
ಹೌದ
ಹ್ಮ
ಹ ಹಾ
ನೀವ್ ಆಡ್ದ್ರ ಕ್ರಿಕೆಟಾ
ಹ್ಮ್ ನಾನು ಕ್ರಿಕೆಟ್ ಆಡ್ತೀನಿ ಅದು ಕ್ರಿಕೆಟ್ ಕಬಡ್ಡಿಯನ್ನು ಅಷ್ಟ ಆಡಕ್ ಬರಲ್ಲ
ಹ್ಮ
ಅದೊಂದೇ ಆಡ್ತೇನೆ ಮೊದಲೆ ಹೈಸ್ಕೂಲ್ ಇದ್ದಾಗ ಖೋ ಖೋ ಆಡುತ್ತಿದ್ದೆ
ಹ್ಮ
ಅದು ಬಿಟ್ರೆ ಕಬಡ್ಡಿ ಮತ್ತೆ ಯಾವ್ದ್ ಆಡಿಲ್ಲ
ಹ್ಮ
ಹಾ
ಅ ನಾನ ಅಂದ್ರೆ ನಾನ್
ಮಾಡ್ತೀನ್ ಬ್ರೋ
ಹಾ ಸರಿ.